ಹಲೋ ನೀವು ಐದು ನಕ್ಷತ್ರಕ್ಕೆ ತಿಂದಿದ್ದೀರೊ ಹ್ಮ ಫೈವ್ ಸ್ಟಾರ ಬಾರರು ತೊಡ್ರಿಲ್ಸ್
ಹ್ಮ ಆಕಿ ಏನಕದ ನಿಮ್ ಆಕಿ ಕಳಸ್ ಬೇಡವ್ವ ನಾನ ಏನ್ ವೀಡಿಯೋ ಮಾಡಿದ್ರು ನಂಗ್ ಬಾಳ್ ಆಸೆ ಹ್ಮ ಬಾಳ ನಚ್ಚಿಕೆ ನದ್ರಾ ವಿಡಿಯೋ ಮಾಡಿದ್ರಾಕಿಗ್ ಕಳಸ್ಬೇಡ ಅಂತ ನ ಕತ ಹಾಕಿ ಬಾ
ಯಾಕಂಕ್
ಇ ಬಾಳ ಇದ ಇ ಏನ್ ರಾಂಗ್ ಇದಾವಂತ ಸುಮ್ಮನೆ ಯಾಕ ಕಳಸಬೇಡ ಅಂತಲ್ಲ ಇಲ್ಲ ಇಲ್ಲ ಕಳಸಲ್ಲ ಅಂತ ಅಂದೆ
ಸ್ಟೋರ್ ಮಾಡ್ದಾಳಲ್ಲ ಇಕ್ಕಿ ಬಾಗ್ಯನ್ ನಂಬರ್ ಕೊಡು
ಬಡಕ್ಕ
ತಗಾ
ಸಿಕ್ಸ್ ತ್ರಿ
ಹ್ಮ್
ಡಬಲ್ ಸಿಕ್ಸ್
ಬರಿ ಅದೊಂದೇ ಓಡ್ತದಿ ನೀ
ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಜೀರೋ ಜೀರೋ ಸಿಕ್ಸ್ ನೈನ್ ಸಿಕ್ಸ್ ಏಟ್ ನೈನ್
ಹ್ಮ ನಂಗ ಯಾರ್ ಇಂಟ್ರೆಸ್ಟ್ ಇಲ್ಲ ನನ್ಗೆ ಯಾರ್ ಮಾಗ ಇಂಟ್ರೆಸ್ಟ್ ಇಲ್ಲ ಆಕಿಗೆ ಯಾಕ್ ಪೋನ್ ಆಚ್ಚಲ್ಲಿ ಬರೆ ಅಂದ್ರ ಅವರು ಹೆಂಗಾರ್ ಗೊತ್ತಾ ಇನೋಸೆಂಟ್ ಇಲ್ಲ ಇನೋಸೆಂಟ್ ಆಗಿ ತೋರಸ್ಕೊತ್ತಾರೆ ಅದು ಅದು ಇಷ್ಟ ಆಗಲ್ಲ ನನಗ
ಹ್ಮ್
ಹಂಗೇನು ಕಾಲೇಜ್ ಕಾಲೇಜೆ ಬಿಟ್ಟ್ ಊಟ ಬಂದ್ಮಾಗ ಏನಾದಲ್ಲಿ ಅಂತದೂ ದಿಮಾಕ್ ಮಾಡೋದು
ಮೂರಮ್ ಮೂರ್ ಗಂಟೆ ನೋಣ ಬರ್ತ ಇಲ್ಲ
ಹ್ಮ್ ಹ್ಮ್ ಬರಲ್ಲ ನ ಏಟ್ ಮಾಡ್ರಿ ಮೂರಂಗ ಬರಲ್ಲ ಪಿರಂಗ್ ಬರಲ್ಲ ಗಾನಲಕ್ಕೆ ಬರಲ್ಲ ಅವ್ ಕಾರ್ಸ್ ಜಾತ ಬರದೇ ಇಲ್ಲ ಏ ನಿಮ್ ನಿಮ್ಮ ನಿಮ್ ದೊಡವ ಮನಿಗ್ ಕಡತಾವಡ ಅವಾಗಾ ಯಯ ಬರ್ತನ್ ಮನಿಗ್
ನಮ್ ದೊಡ್ಡಮ್ಮನ ಒಂದ ಮನೆ ಖಕಕ ಆರ್ತಿ ಎಲ್ಲ ಮುಗಿದ ಮೇಲೆ ಆಸ ಎ ಕಾರತಿ ಹೊಸ್ನ ಕಾಯ ತೇಟಿಗೆ ಮುಗಿಸ್ತಾರಂತ
ಹ್ಮ್ ಮುಗಿಸ್ತಾರೆ ಮತ್ತೆ ಈಗೇನ್ ಎಲ್ಲ ಮುಗ್ದ ಯಾವ್ದಾಗ್ ಇದು ಜೂ ಜೂನ್ ಜೂನ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಇನ್ನು ಆರು ತಿಂಗಳಗ ನ್ ಮನಿ ಆಗಲ್ಲ ಅಂತ ಮಾಡಿದೇನ್ ಈಗೇ ಎಲ್ಲಾ ಮುಗದು
ಕಟ್ಟಿದ್ದಾರೆ ಆತ್ತಾದ ಬಿಡು ಕಟ್ಟ ಬಿಡು ಹೋಗ್ಲಿ
ಹ್ಮ್ ಟೈಲ್ಸ್ ಗಿಲ್ಸ್ ಹಾಕ್ಬೇಕು ಲೈಟ್ ಫಿಟ್ಟಿಂಗ್ ಮಾಡ್ಬೇಕು. ಮತ್ತ ಕೈನ ಇಲ್ಲವಾ ಅಚ್ಚಿ ಇಲ್ಲ ತಗೋ ಒಂದ್ ವಾರ ಆಯ್ತು ಅಚ್ಚಿ ಅತನೆ ಅತನೆ ಹಸ್ ಆವಾಗ ಆವಾಗ ಹಚ್ಚಿ ಮರ್ತೆ ಬಿಟ್ಟಿದೀರಾ ಪೋನೆ ಹೆಚ್ಚಿಲ್ಲ ಹಂಗೆ ಹಿಂಗೆ ಅಂದಾನ ಪನಿ ದೋಡೋಡ ಮಾತ್ರ ತ್ತ ಬಡ ಪ ಅಂಂತನೆ
ಹ್ಮ್
ಬಿಡ್ರವ ನಿಮ್ದೇನಾವತರ್ ಬಿಡ್ರ ಹಚ್ಚಿದ್ಲೇನ್ ಕರೀಮೆ ಫೋನ್ ಅಂತನ
ಹ್ಮ್
ಹಾಕಿ ಹಸ್ತಾ ಬಿಡು ಐಕಿಂದನ್ ಹತಿದ್ ನೀನ್ ಹಿ ಹೊಟ್ಟ ಎದ್ರ ಎದ ಹ ಯಾಕ ಮಾಡಡ್ ತವಾಗಿ ನೀವುವನ್ನುನಗೆ ಹ್ಮ ವಾರೆ ಏನ್ ಮಮ್ಮ ನಂದೇ ಸಕ ಫಸ್ಟ್ ಫಸ್ಟ್ ಇಯರ್ ಮುಗಿಲಾಗುವಂತು ಅಕ್ಕೈನ ಬರ್ಲಲ್ಲಾ ಅಕ್ಕ ಏನೋ ಬರ್ಲ ನೋಡಾಯ್ತ ಅಕ್ಕನ್ ನಿನ್ ನಾಲ್ಕು ವರ್ಷ ಮುಗದರ್ ಅಕ್ಕ ಬರ್ಲ
ನೀನೇ ಬರ್ತ ಏನ್ ಮಂದೆ
ನಾಚಿಕಲರ್ ನಾಯಿ ಅಂದ್ರ ನಾವ್ ಕೈ ಹತ್ತೀರಿ ಯಾರ್ ನಾಚಿಕಿಲ್ಲಲರ್ ರೀ ನಾನೇ ನಾನೇ ನಾನೇ ಒಂದಿರತ್ತತ್
ಆಖೆಯ ಮರ
ರನ್ಣನೆ ನಾ ಬರ್ತ್ನಲ್ ನೀ ಬರ್ತಲ್ ತಗ ಸಾಕ್ ಖುಷಿ ಅಲ್ಲ ನನ್ಗ ಹ ಯಾಕ ಹಿಂಗ ಕೀಳಕತ್ತದ
ನೀ ಕೇಳ್ದ ಉಂಡಿವ ಇಲ್ಲ
ಸೇಮ್ ಇಂಗ ಕ ತರ ನದು
ಹೋಗಿಲ್ಲ ಅಂದ್ರಾಳ ಬಳಸ್ತವೆ
ಹ್ಮ್ ಪಷ್ಟಿಕ್ಕೆ ಹೇಳಿದ್ರರು ಊಟ ಮಾಡಿದ್ದ ಅಮಗಿನ ಯಾಕ ಅ ಏನ ಅಂತ ಗತ್ ಮಾತ್ರ ಉಮ್ಮಾ ಉಮ್ಮಾ ಉಮ್ಮ ಉಂಡಿದಿಲ್ಲ ಅತ್ಗ
ನೋಡಮ್ ಬಂದಬಿಕ್ ಕಾಲೇಜ್ಗೆ ಕೆಲ್ಸಗಸಕ್ತಿ ನತವ್ರೀ ಕಾಲೇಜ್ ತಗ ಮಾಡಕ ನ ಆಸ್ ಬಂದುತ
ಮೇಡಮ್ ದವರ
ಹ್ಮ
ಯಾಕ ಯಾಕ ಬರ್ತಾರ
ಮಾಡಕ್ ಏನ್ಸರ್ಲ್ಲ ರೀ ಕಾಲಜರ್
ಟೀಚರ್ಸಾ
ಹ್ಮ್
ಅವ್ರಿಗೆಗ ಹಸ್ಟೆಲ್ ನ ಎಲ್ಲಾ ಮಾಡ್ತಾರ ಫಸ್ಟ್ ಆಫ್ ಆಲ್ ಅವ್ರ ಕ್ಲಾಸಸ್ ಇರಲ್ಲ ಏನ್ ಬರ್ಲಕ್ ನಿಮ್ಾಸ್ಟೆಲ್ನ
ಅವ್ರಿಗೆ ಈಗ ವಾರದಾಗ ಎರಡು ಕ್ಲಾ ವಾರದಾಗ ಎರಡು ಮೂರ್ ಕ್ಲಾಸ್ ಅಷ್ಟೆ
ಪಗಾರ್ ಇಟ್ಟಿರ್ತದ ರೀ
ಒನ್ ಲಾಕ್
ಸುಮ್ಮ ಅದೇ ಮಾಡ ಶೇವ್ ನೀನ್ ಟೀಚರ್ ಆದ್ರ ಮಸ್ತ್ ಇರ್ತ ನೋ ಸುಮ್ಮಾ ಕಡಿ ಮಾಡತ
ಎಕ್ಸ್ಪಿರಿಯನ್ಸ್ ಮಾಡತ
ಎಮ್ ಟೆಕ್ ಮಾಡ್ತನ ನಾನು ಎಮ್ಟಕ್ ಮಾಡಿ ನಮ್ ಕಾಲೇಜಿಗೆ ಓ್ತನ ಪಿಡಿ ಕಾಲೇಜಿಗೆ
ಹ್ಮ ನಾನ್ ಇನ ನತುರ
ಹೌದು ಏನ್ ಆತದ ಎನ್ಸುದ್ದ ಹಿಡ್ದ್ ಕಾಟಿದರ ಅಂದ್ರರು ಕಾಟಕತ್ತೇನ್
ಅಷ್ಟೇ
ಬಾಳ ಖುಷಿ ನಿನಗಾರ
ನಿಜವ ಬಾಳ ಅಂದ್ರ ಬಾಳ ಅಂದ
ಮತ್ತುಡ ಆಐ ಕನ್ ಫೀಲ್ ಯು ಐ ಕೆಯಾನ್ ಫೀಲ್ ಯುರ್ ಹಾರ್ಟ್ ಐ ಕೆಯಾನ್ ಫೀಲ್ ಯೂರ್ ಮೈಂಡ್
ಹ್ಮ್ ಯ ಕನ್ ಹ್ಮ್
ಏ ಇರ್ಲಿ ಹೇಳು ಇರ್ಲಿ ರ್ಲಿ ಹೇಳು ಇರ್ಲಿ ಹೇಳ
ಏನ ಹೇಳ
ಇರ್ಲಿ ಇರ್ಲ ಯಾ
ಏನ
ಇರ್ಲಿ ಹೇಳ ಹಿಂಗೆ ಯಾಕ
ಸ್ಮೂತರ್ ನೇವಿಗೇಷನ್ ಫಾಸ್ಟ್ ಟ್ರಾನ್ಸ್ಫರ್ ಬಯೋಟೆಕ್ ಲಾಗಿನ್ ಆಂಡ ಸ್ಮಾರ್ಟ್ ಏನ್ ಹೇಳಿ
ಹ ಮನೇಲಿ ಏನ್ ಮಾಡಿದೀ
ಮುಂಚ ನನ ನೀನ್ ಮೊನ್ನೆ ಎಬ್ಬಿಸಂದಿದ್ದಲ್ ನಾನನ್ ಅವ ನಮ್ ಎಬ್ಬಸ್ಬೇಕಂತ್ರ ನನಗೇ ನಿ ಮನೆ
ಅಷ್ಟುಕ
ಐದುವರೆಗೆ
ಎದುಕಂತೆ
ಅತಾ ರಾತ್ರಿ ಹಚ್ಚಿದ ನಂದು ಟೆಸ್ಟಾದ ಅಂತ ಹೇಳಿದೆ
ಹ್ಮ್
ಆಯ್ತು ಇಟ್ಟ
ಹ್ಮ್
ಮುಂಜಾನೆ ಐದುವರೆಗೆ ಹಚ್ಚಾನವ ಅದ್ರಿ ಎನ್ಮಡಕತಿಯ ಅಂತಂದ ಏನ್ಮಾಡಕತಿಯ ಅಂದ ಮಕ್ಕಾಣಿ ಅಂತಂದೆ ಹ್ಮ್ ಮಕ್ಕ ಎಷ್ಟಿಷ್ಟಾರ್ವಿ ಮಕ್ಕತಳಂತ
ಯವ್ವಾ ಹಿಂಗೆಲ್ಲ ನಡತದೇನು
ಹ್ಮ್ ಆಮೇಲೆ ಅದು ಅಂತಂದೆ
ಹಾ
ಎದ್ದೆ
ಯಾವಾಗಿದು ನೆ ನ್ನೆನಾ
ಮೊನ್ನೆ
ಹ್ಮ್ ಹ್ಮ್ ಅದು ಏನೋ ಅಂತರ ಇಲ್ಲಿ ಕೇಳ ಹೇಳ್ತೀನಿ
ಹ್ಮ್
ಹೂವ ಇರ್ತದಲ್ಲ
ಹ್ಮ್
ಹೂವದ್ ತಳಗ ಹೆಂಗ್ ಕಡ್ಡಿ ಇರ್ತದ ನೋಡಿದಿಲ್ಲ
ಹ
ಎಲ್ಲಾರೂ ಕಡ್ಡಿನ ನೋಡಲ್ಲ ಹೂಗೆ ನೋಡ್ತರ ಅವದಿಲ್ಲ
ಹ್ಮ್
ಹೂವ ಇರ್ಬೇಕು ಹೂ ನಾವ್ಡಿಬೇಕು ಅಂದ್ರೆ ಕಡ್ಡಿಲಿಂತ ಇಡಿಬೇಕು ಆದ್ರೆ ಆ ಕೆಲವೊಂದ್ ಜನ ಹೂವಾನೇ ಇಷ್ಟ ಪಡ್ತಾರ ಅರ ಕಡ್ಡಿನ ನೋಡದೇ ಇಲ್ಲ
ಅದು ಯಾರ್ ಅಂತ ಗೊತ್ತಾಗಿಲ್ಲ
ನಾನು ಇಡು ನನು ಅಂದ್ರೆ ಹೆಂಗ ಹೇಳಕ್ ಬನ್ನಿ ಅಂದ್ರ ನೀವ ಇಲ್ಲಾರ್ದಾಗ ನಾವ್ ಬೇಕು ವಲ್ಲ ಅನೋದು ತದ ವೀ ಆರ್ ಆಲ್ಸೋ ದ ಹ್ಯೂಮನ್ಸ್
ಹೌದಾ
ಹ್ಮ್ ವಿ ಆರ್ ನಾಟ್ ಕಾಂಗ್ರೋ ವಿ ಆರ್ ನಾಟ್ ಪಿಕಾಕ್ ವಿ ಆರ್ ನಾಟ್ ರಾಬಿಟ್ ಆರ್ ಎಕ್ಸಿಟ್ರಾ
ಹ್ಮ್
ಬಟ್ ವೈ ದ ಪೀಪಲ್ ಡೂ ದ ಥಿಂಗ್ಸ್ ವಿತ್ ಅಸ್
ನಮ್ಗೆ ಇಂಗ್ಲಿಷ್ ಬರಂಗಿರ್ಲಿ
ಏಷ್ ಇಂಗ್ಲೀಷ್ ನ
ಹ
ಐ ಲಾಂಟ್ ಒನ್ ಥಿಂಗ್ ನಾವ್ ದಟೀಸ್ ಲವ್ ಯೂ ವರ್ ಸೆಲ್ಫ ಗಿವ ಅ ಟೈಮ್ ಟು ಯು ಯುವರ್ ಸೆಲ್ಪ್
ಇವತ್ತೊಂದು ಸ್ಟ ಇವತ್ತೊಂದು ಇದಕ್ ನೋಡಣ ಸ್ಟೇಟಸ್
ನಾನು ಹಾಕ್ತೀನಿ ಇವತ್ ಹಕ್ಬೇಕಂದ ಮಾಡಿತ್ ಎನಾರ ಹಾಕ್ ಏನಾರ ಹಾಕ್ಬೇಕ್ ಇವತ್ತ್ ಮಸ್ತ್ ಹಕ್ತಿನ್ ನೋಡ್ ಐ ಲವ್ ಯವರ್ ಸೆಲ್ಫ್ ಇಸ್ ದ ಥೀಮ್ ಒಕೆ ಅದೇ ಹಾಕ್ತೇನೆ.
ಹ್ಮ
ಇಷ್ಟು ಮಸ್ತ್ ಆಗ್ತೀನಿ ಸ್ಟೋರಿ ಬಟ್ ಇಂಗ್ಲೀಷ್ ನ ಹಾಕ್ತನಲ್ಲಾ ತಿಳಿಯಲ್ಲ ಅದಕ್ ನನಿಗೆ ಕನ್ನಡದಾಗ್ ಹುಡುಕ್ತೀನಿ ಕನ್ನಡದಾಗಂತು ಬರಲ್ಲ.
ಕನ್ನೋಡದಾಗ್ ಏನು ತಿಳ್ಯಲ್ಲ
ತಿಳ್ಯಲ್ಲ ಅಂತಲ್ಲ ಅಂದ್ರೆ ಚಂದ್ ಕಾಣಲ್ಲ ಏನ ಗೊತ್ತಿಲ್ಲ ಇಂಗ್ಲೀಷ್ ನಾಗ್ ವರ್ಡ್ಸ್ಗಳು ಬಾ ಅದೇ ಕನ್ನಡ್ದಾಗ್ ಹಕರೆ ನೋ ವ್ ಮಾಡ್ತದ ಹೊಡ್ಸಗಳ್ ಒಂದ್ ಒಂತರ ಬಿಡ್ -
ನೀವು ಇಂಗ್ಲೀಷ್ ತೊಂಡ್
ತುಂಡ್ ಇಲ್ಲ ಇಂಗ್ಲಿಷೇ ಪೂರ್ತಿ ನಾವ್ ತುಂಡ ಏನಲ್ಲ ಪೂರ್ತಿ ಇಂಗ್ಲೀಷೇ.
ಹ್ಮ್ ಅದೇ
ಹ್ಮ್ ನಿಮ್ಮಪ್ಪ ಅಡ್ಡ ಬಂದ್ರೆ ಹಾಯ್ ಮಾವ ಅನ್ಬಿಡ್ತಿದೀನಿ.
ಹ್ಮ್
ಬಸಂಡಿ ಬಾ
ಈ ವರ್ಷ ಡಿ ಜಿಗಳೇ ನೋಡ್ಲಿಲ್ ಬಾಳ
ಹ್ಮ್ ಡಿಜಿ ಜಿಂದ್ ಒಂದೇ ನೋಡಿ ಹೊಲ ಶೆ ಒಂದೇ
ಹ್ಮ್
ಅವಾಗ್ ಡಿಜಿ ದಿನ್ನ ಡಿಜಿ ದಿನ್ನ ಡಿಜಿ ಯಪ್ಪ ದೇವ. ಹಾ ದಿನ್ನ ಮದ್ವೆ ಹೊಗ್ತಿದ್ದೊ ದಿನ್ನ ಡಿ ಜಿ ಇಷ್ಟು ಕುಡೆ ನೆನ್ಪ ಹಾ ಬರ್ತ ಎಲ್ಲ ಬರ್ತ್ರಿರ ಇಲ್ಲ ಬನ್ನಿ ಇನ್ನೊಂದ ಸ್ವಲ್ಪ ತಿನ್ನದ್ ಇಷ್ಟ್ ನೋಡ್ತಿದ್ವಿ ಅದಕ್ ದಿನ್ನ ಅವ್ರೇ ಇರ್ತರ್ ಪುಣೆಯಾವ್ರು ಅವೇ ಆಡ ಇರ್ತಿವಿ ಕ ಕುಣಿತರು ಅದೇ ನೋಡ್ಲಕ್ ಹೊತಿದ್ವು ಹಾ ಅ ವ್ವ ಲಗ್ ಹೆಂಗ್ ಓತಿದ್ದ ತಯಾರಾಗ್ ಮುಂದೆ
ಅವತ್ ಇಂದ ಅಂತಿದ್ದೇವು ನೆಕ್ಸ್ಟ್ ಡೇ ಹೋಗಲ್ಲ ಅಂತಿದ್ದು ಮತ್ತ್ ತೇರ ಓತಿದ್ದೆ
ಮತ್ತೆ ಅಂದ್ರು ಏನ್ ನಿಮ್ಗ್ ಸೆಕೆಂಡ್ ಇಯರ್ ಬಾಳ ಮಜಾ ಮಾಡೇನ್ನ ತಿರುಪತಿ ಆಗಿರ್ಬೋದು. ಪಾವನ್ ಅಲ್ ಆಗಿರ್ಬೋದು ಬೀರ್ನೂರ ಇರ್ಗೊಟ್ಟ
ಹ್ಮ ಶಾಪರ್ಂದು ಕೆಳಗೆ ಅವ್ಳೆ
ಗುಲ್ಬರ್ಗಾ
ಹಾ ಹಾ ಅಲ್ಲಿಂದ ದಿಲ್ಲಿಗ್ ಬಸ್ಸ ಮತ್ತ ಇಲ್ಲಿಂದ್ ಹೋಗದು ಮದ್ಯ ಕೌನ್ಸಲಿಂಗ್ ಮಾಡದ್ ತ ಅಂತ
ಮತ್ತೆ ಎಲ್ಲಿಗ್ ಹೋಗಿದ್ರಿ ನೀ
ಇಷ್ಟೇ ಮಾಡು ಹ್ಮ ಸುರ್ಪುರ್ ಶಾಪುರ್ ಅಷ್ಟೇ ಮತ್ತೆ ಎಲ್ಲಿಗೂಗಿಲ್ಲ ಆಯ್ತು ಹ ಸೀದಾ ಇದುಕೋಗಿ ಹೂ ಇಲ್ಲಿಗ್ ಕರ್ಕೊ ಬಂದ್ರೆ ಮತ್ತ ಇದು ಏ ಏನಂತಾರ ಸೀಮಂತ
ಹೂ ಶ್ರೀಮಂತದಾಗ ನಾನಿರಿಲ್ಲ ಪಾಪುನು ತೊಟ್ಲ ಕಾರಣ
ಹ್ಹೂ ಹೌದೌದ್ ಪಾಪನ್ ದೊಡ್ಡ ಕಾರಣದಾಗ ಇದಿದ್ದಿ ಮತ್ ಮೋನ್ ಮಮ್ಮನ ಗಿಡ ಗಾಡಿ ಹೋಗಿದ್ದೆ ಬಿದ್ದಿದ್ದು ಮಜಾ ಅಲ್ಲ ಹೂ ಹೂ ಹೇಳಡ